ಹಲೋ
ಹಾ ಅಕ್ಕಾ ಹೇಳು
ಕೇಳತದ್ದ ಧ್ವನಿ
ಹಾ ಅಕ್ಕಾ ಕೆಳಾಕತ್ತೈತಿ
ಹ್ಮ ಏನ್ ಮಾಡುತಿ
ಏನಿಲ್ಲ ನೋಡ ಅಕ್ಕ ಇನೇಗ ಊಟ ಮಾಡ್ದೆ ಪಾತ್ರೆ ತಳ್ಕೊಂಬಂದೆ ಒಂದ್ ಸ್ವಲ್ಪ ಬಾಳ್ದು ಈಗ ಅ ಅಡಗಿ ಕಟ್ಟಿ ಒರ್ಸ್ಕೊಳಕತ್ತನ್ ನೋಡ
ಕೆಲ್ಸ ನಡದ ಅಂದ್ರ
ಹ್ಮ್ ಇವತ್ತು ಸ್ವಲ್ಪ ಲೇಟ್ ಆಯ್ತಾ
ಹ್ಮ್
ಎಲ್ಲಾ ದಿನಾ ಮುಗಿತಿತ ಇಷ್ಟೊತ್ತಿಗಿ
ಹ್ಮ ಇವತ್ ಸಂಜೆಗೆ ಮಾಡದ್ ಮಾಡುದೇನು
ಹಾ ಕಸ ಸಂಜೆೆಗೆ ಕಸ ಒಬ್ಬರ ಕಸ ಒಳಗನ್ ಕಸ ಹೊರಗನ್ ಕಸ ಅಷ್ಟೇ ಇರ್ತೈತೆ ಈಗೆಲ್ಲಾ ಕುಡೆ ಆಯ್ತು
ಒತ್ತಾಟಿನಿ ಎಲ್ಲಾ
ಹಾ ಮತ್ ಲೇಟೆ ಆಯ್ತಲ್ಲ ನಾಲ್ಕೂರಿನೇ ಆಗಲಕ್ ಬಂದದ್
ಹ್ಮ್
ಆಯ್ತಾ ಇಲ್ಲಿ ಮಾಡದಕ್ಕ ಎರಡ್ ದಿನ ಆಯ್ತು ಮಳಿ ಇಲ್ಲ ಬರೀ ಮಾಡ್ ಮಾಡದ ಹಿಂಗಾಗಿ
ಹೌದ್ ಮಳಿರೇ ಬರಲಗದ್ ನೋಡು ಮಳಿ ಬಂದ್ರಿ ಇನ್ನ ಎಂತರ ಬಿತ್ತವ್ರೆ ಬಿತ್ತಾರ
ಹ್ಮ ನೀ ಹಿಂಗ್ ಬರೇ ಏನತ್ತರ ಮಾಡ್ ಮಾಡ ಆತ್ ಗಾಳಿ ಊ್ತದ ಮಾಡ್ ಆತ್ದ ಗಾಳಿ ಬರ್ತೈತಿ
ಹಂಗ ಆಗಲತ್ದ ಸುಮ್ನೆ ಮಳಿ ಬಂದಿತ್ತ ಅಂದ್ರ ಯಾರೇ ಬಿತ್ತರೆ ಬಿತ್ತಾರ
ಇಷ್ಟೇ ಆಲತೈತಿವತ್ತ ಹಿಂಗಾಗಿ ಅದು ಮಾಡ್ ಮಾಡ್ ಆಗಿಸ್ತೇ ನಮಗೂ ಏನ ಕೆಲ್ಸ ಮಾಡಕ್ ಒಲ್ಲ್ ಅನ್ಸ ಹ
ಹಂಗೆ ಆತೆದ ಮಾಡ ಆಯ್ತಂದ್ರ ಮಾಡಕ್ ವಲ್ ಅನ್ಸತ್ತದ
ಹಿಂಗಾಗಿ ಸವಕಾಸ ಮಾಡಿದ್ದೆವು
ಹ್ಮ್
ಆಗಳೇ ಮೂರವರೆಗ ಊಟ ಆಯ್ತಾ
ಹ್ಮ್
ಪಾತ್ರೆ ಬಾಯ ಇದ್ದು ಅವ್ರ ತಿಕ್ಲಕ್ ಒತನ ಒಂದ ತಾಸ್ತನ ಆಯ್ತು
ಹ್ಮ್ ಹ್ಮ್
ಅದೆ ಮತ್ತೆ ಅಡಗೆ ಕಟ್ಟಿ ಒರೆಸಿ ಕೊಳಕರ ನಿನಗ ಹಚ್ಚಿದೆ ಫೋನ್
ಹೌದು.
ನಿಮ್ಮದು ಆಯ್ತಾ ಕೆಲಸ ಸಂಜೀದು
ಮಾಡ್ಬೇಕ ನೋಡ್ ನಾವ ಭೀಸ್ ಇವಾಗ ಮಾಡ್ಬೇಕೆಲ್ಲಾ.
ಹು.
ನಾವ ಭೀ ಇನಾಗೆ ಹ ಇನಾಗೆ ಊಟ ಮಾಡಿ ಅದೇ ಕೂತ
ಹಾ ಲೇಟ್ ಆತ ನಿಮ್ದು
ಹಾ ಲೇಟ್ ಆಗ್ಯಾದ ಸುಮ್ ಕೂತಿದ್ದ ಮಾಡ ಮಕ್ಕೊಂಡ್ರ ಏಳಂಗ ಆಗಲಗತ್ತು.
ಹಾ ಹಂಗೆ ಅದ್ ಮಾಡಿದ್ರ ಸುಮ್ಮ್ ಮಕ್ಕೊಳಂಗೆ ಆಗ್ತೇತಿ ಏನು ಕೆಲಸ ಮಾಡಂಗೆ ಆಗಲ್ಲ.
ಹಾ ಅದಿಕ್ಕೆ ಮತ ಎದರ್ಗಡೆ ಕಡೆ ಎದ್ವಿ ಅದಿಕ್ಷಂದ್ರ ಇಗ ಊಟ ಮಾಡಿ ಜಸ್ಟ್ ಕುಂತ ಇನ್ನ ಕೆಲ್ಸ ಮಾಡ್ಬೇಕು. ಹು
ಅನ್ಕ ಆರಾಮ್ ತೋರ್ ಮಾಡತಂತ್ರ ಸೌಕಾಸ್.
ಏನ್ ಅರಾಮ್ ಇಲ್ಲಾ ನಿನ್ನ ಸಂಗೊಂಡ್ ಮಾತಾಡ್ಕೋತ ಒಂದ್ಸಲ ತಿರ್ಗಾಡ್ತೀನಿ ಆಯ್ತು ಉಂಡಿದ್ ಕರಕ್ತ್ದ ಹೋಗಿ ಕೆಲ್ಸ ಮಾಡದು.
ಹ ಅದು ಉಣಣ ಮತ್ತ ಇಸ್ ಕೂಡಾನ ತೀರಾ ಸ್ವಲ್ಪ. ತನಗೆ ಅನಿಸ್ತು ಹಂಗೆ ತಿರ್ಗಗ್ಯಾಡುಹಂಗಮಾಡಿದಿ.
ಇವ ಏನ್ ಗೆದ್ದಿ ಎ ಉಂಡರಿ ತಿಂಡೀರಿವಿ. ಹು ತಿರ್ಗಾಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ.
ಪಿ ಹೈ ಹೊಟ್ಟಿ ಮೇಲೆ ಅದು ಪಚ್ಚಿನಿ ಆಗಲ್ಲಲ್ಲಕ್ಕ.
ಹು ಅಷ್ಟೆ ಕೂತ್ಬಿಡ್ತದ.
ಅದು ಉಂಡ ಹೊರಬಂದ್ರ ನಡತೈತಿ ಅದನ್ನ ಹಂಗ ಇಡು. ಹೇ ಕೂಡರ್ತಿವಲ್ಲಾ ಹಿಂಗಾಗಿ ಸ್ವಲ್ಪ ತಿರುಗಾಡದ್ರನೆ ಚಲೋ ಆಗ್ತದ.
ಹ್ಹ. ಅದ ಅಲ್ಲದೆ ಹೊರಗೆ ಹೋಗಿ ಕೆಲಸ ಮಾಡ್ರಿ ಏನು ಅನ್ಸಲ್ಲಲ್ಲ ಶಾಲಿಗೆ ಅಲ್ಲಿ ಇಲ್ಲಿ ಹೋಗೋದ್ರ ಏನು ಅನ್ಸಂಗಿಲ್ಲ ಹೋಗ್ ಬರಿ. ತಿ ಎಲ್ಲ ದೂರ್ ನಡತಿವಿ ಇಲ್ಲೇ ಆದ್ರ ಮನೆಯಾಗ ಉಣೋದು ಕೂಡೋದು ಮನ್ಯಾಗ ಮಾಡ್ರ ಮನೆಯಿಂದೆಲ್ಲಾ.
ಹು ಹು ನಮ್ಮದು ಸಾಲಿ ಒಂದ್ ಕಿಲೋಮೀಟರ್ ದೂರ ಐತಿವಾ.
ಹ್ಹ ಅ.
ಅಡ್ಡಾಡಿ ಬರ್ತಿದ್ವಿ
ಹಅ.
ಮಸ್ ಸತ್ತಬಾದ್ ಟಕ್ ಹಸುನೇ ಆಗೇತಿ.
ಹಂಗೆ ಆಗತ್ತದ ಸ್ವಲ್ಪ ತಿರುಗಾಡ್ತಿವಲ್ಲ ಅಲ್ಲೇ ಏನು ಅನ್ಸಂಗಿಲ್ಲ ಇದು ಮನ್ಯಾದು ಮನ್ಯಾದುಅನ್ನನ ಬಗ್ಗು ಇದಾ ಆಗ್ಬಿಡ್ತ.
ಆದ್ರಲ್ಲಿ ಮತ್ತ ಶಾಲೆ ಹನ್ನೆರಡಕ್ಕ ಅಕ್ಕ ಎಲ್ಲೋದು ಹತ್ತಕ್ ಚಾಲದ ನಮ್ಮದು ಹನ್ನೆರಡಕ್ಕ.
ಮಧ್ಯಾಹ್ನ
ಹಾ ಹನ್ನೆರಡು ಹಿಡ್ಕೊಂದ್ ಆರತನಾ.
ಲೇಟ್ ಆಗಲ್ಲ.
ಹಾ ಈಗೇನ ಸಮಯ ಏನ್ ಚೇಂಜ್ ಮಾಡ್ರನ್ ಗೊತ್ತಿಲ್ಲಕ್ಕ ನಾವ್ ಕಲೀಬೇಕಾರಾ ಹನ್ನೆರಡ್ ಹಿಡ್ಕೊಂಡಿತ್ತು.
ಹೌದು ಹಂಗ ಅದನ ಮಧ್ಯಾಹ್ನ. ಮಧ್ಯಾಹ್ನನ ವಲ್ಲಾ ವಲ್ಲಾ ಅನಿಸಿಬಿಟ್ತದ.
ಮೂರಕ್ಕ ಊಟಕ್ ಬಿಡ್ತಿದ್ರ ಅಕ್ಕ ನಮ್ಮಗ.
ಕ್ಷ ಮದ್ಯಾನ ಮಂಜಾನೆ ಊಟ ಇಲ್ಲೇ ಮಾಡ ಹೋಗಿರ್ತರ ಅನಿಸ್ತ.
ಹು ಎಲ್ಲ ಅರ್ಧ ಕೆಲ್ಸ ಆತಿತ್ತಕ್ಕ ನಂದು.
ಹ್ಹ.
ಎಲ್ಲಾ ಒಂದ ಜರ ಮಮ್ಮಿ ಕೈ ಕೈಯಾಗ ಮಾಡಿ ಕೊಟ್ಟ ಹೋಗತಿದ್ದ.
ಹು ಎಲ್ಲಲ್ಲೇ ಆಗ. ಎಲ್ಲಾನೇ ಅಡಗಿ ಕೆಲ್ಸ ಎಲ್ಲಾ ಆಗಿರ್ತಿತ್ತು ಹನ್ನೆರಡಕ್ ಹೋತಿದ್ದ ಅಂದ್ರ.
ಹಿಂಗ ಆ ಮನಗ ಲೇಟ್ ಆಗ ಎದ್ದು ರುಡಿ ಆಗ ಮದ್ಲಿ ಎಲ್ಲರ್ಗ ಜಲ್ದಿ ಅಂದ್ರೆ ಜಲ್ದಿ ಆಗ್ತಿದ್ಯಾ
ಹಾ
ಹಿಂಗಾಗಿ ಹದ್ ಹನ್ನೆರಡಕ್ ಸಾಲ ಇರೋದ್ರಿಂದ ನಾವ ನ್ ಮಾಡ್ಬೇಕ ಅಂತಕ್ಕ ಒಂಬತ್ತು ಹಿಂಗೆ ಅದಕಿಷೆ ಲೇಟ್ ಮಾಡ್ತ
ನಾನ್ ನಾನಂದು ಹಬ್ಬಕ್ಕಿಂತ ಕೇಳುತ್ತೀನಿ ಹನ್ನೆರಡಕ್ ಸ್ಟಾರ್ಟ್ ಆಗು
ಈ ಕೇಳಕ್ಕ ಸುಪ್ನಕ್ಕದು
ಹೌದು ಹ
ಯಚ್ಚ ಚಲ್ಲಿ ಗರ್ ಸಾರಿ ಹವಗ ಚಾರ್ ಟೈಮಿಂಗ ಹ ಬ
ಹಚ್ಚಿಲ್ಲ ನಾನು ಹಚ್ಚಿಲ್ಲ ನಾನು ಅಕಿಗೆ ಎರಡ್ ಮೂರ್ ದಿನ ಆಯ್ತು ಹಚ್ಬೇಕು ಇವತ್ತ
ಹಾ ಆಕೆನ ನೆನ್ಸಿದ್ಲು ಮನೆ ಹಚ್ಚಿದ್ಲೇನು ಪಾರ್ ನನಗೆ ಕೇಳುದ್ ಹಚ್ಚಿರ್ಲಿ ಪಾರ್ವತಿ ಅಂತ ಕೇಳುದ್ಲು ಕ್ಕ ಹಚ್ಚಿಲ್ಲ ಕ್ಕೆ
ಹಚ್ಬೇಕಾಗಿತ್ತು ಹಚ್ಚದೆೇ ಆಗಿಲ್ಲ ಹಚ್ಚಬೇಕ ಮಾತಾಡ್ಬೇಕಾಗಿತ್ತು
ಹಾ ಊರಿಗ್ ಹೋದದ ಹಕ್ದಂಗಿಲ್ಲ
ಇಲ್ಲ ನೋಡು ಯಾವಾಗ ಮಂತ್ರ ಲಯಾಕ್ ಹೋಗಿದ್ದ ಹೋಗಿದೆ ಅಂದ ನಡ್ದ ಮತ್ತೆ ಎಂಟು ದಿನ ಆಯ್ತೇನ
ಹಾ ಒಂದು ವಾರ ಆಯ್ತಕ್ಕ
ಹಾ ಮಾತೇ ಹೇಳಿಲ್ಲ
ಹ್ಮ
ಸ್ವಪ್ನ ಯಾರಿಗೋ ನಂಬರ್ ಕೊಟ್ಟಳವ ಮೊನ್ನೆ ಮೊಡ್ಕ
ಹ್ಮ್
ಅವ್ರ ರಾತ್ರಿ ಒಂಬತ್ತುವರೆಗೆ ಹಜಚ್ಚಾರ
ಏನತ್ತಕ್ಕೆ ಹೆಸರ
ಅವ್ರ ಹೆಸರು ಉಮಾ ಎಂತ ನೋಡು ನಿಂಗಚರನು ನನ್ ನಂಬರ್ ಕೊಟ್ಟಂಕ ಅಂತ ಇದೇ ತರ ಮಾತಾಡಕ್ಕೆೆ
ಹ್ಮ ಇಲ್ಲ ನನಗ್ ಬಾರೊರೋ ಹಚ್ಚಿದ ಕಮಾನು ಹಚ್ಚಿಲ್ಲ
ಹ ಹಾ ಅವ್ರ ಹಚ್ಚಿರ ಏನ ಹತ್ತು ಒಂಬತ್ತುುವರೆ ಆಗದ್ ಈ ಟೈಮಿಗೆ ಯಾರ ಹೊಸ ನಂಬರ್ ಅಲ್ಲ ರಾತ್ರಿ ಸ್ತ್ರಿ ಯಾರು ಹಸ್ತಾರಪ್ಪ ಅನ್ಕೊಂಡಿದ ಮ
ಸ ಬ
ಮತ್ತಂದ ಸರಿ ಏನ್ ಅನಸ್ತದೆ ಈ ಮನೆಯನವರ ಯಾರೋ ಒಬ್ಬರನ್ ಅಸ ಪ ಏರ ಆಗ ಅ್ರಯ್ದ ಭಿ ತಗ್ ಹಚ್ಬಹುದು ಎಮರ್ಜನ್ಸಿ ಏನ್ ಇದಾಗಿರ್ತ್ತ ತಕ್ಷ ಅಂದೆ ಮತ್ ಎತ್ ಮಾತಾಡ್ದ
ನಾನ್ ನಿಮ್ ಜೊತೆ ಮಾತಾಡ್ಬೇಕಾಗಿತ್ತು ಅಂದ್ರೆ ಆಯ್ತು ಮಾತಾರಿ ಆಯ್ತದನ್ನ ಮತ್ ಮಾತಾಡ್ ಇಟ್ರು
ನಾವು ರಾತ್ರಿ ಯಾವದೇ ಬಂದರು ಎ
ಹೌದು ಹೇಳಕ್ಕ ಆಗಲ್ಲ ಯಾವ ಟೈ ನಾಗ ಹೆಂಗ ಇರ್ತತಿ ಅಂತ ಹೇಳ
ಹಾಗಿೆ ಹಂಗೆ ಸುಮ್ಮ ಯಾರ್ ಹಾಚಲಿ ಬಿಡ್ಲಿ ಎಂತ ಟೈಮ ನಿರ
ಹಾಂ
ಹೌದು ಗೊತ್ತಿಲ್ಲಲ್ಲ ಹೇಳಕ್ ಆಯಾಗಲ್ಲ ಯಾವ ಟೈಮಿಗೆ ಯಾರ್ದ ಏನು ಕೆಲ್ಸ ಇರ್ತದ ಏನಿಲ್ಲಾ
ಆ ಹಾ ಗೊತ್ತಾಗಲಕ್ಕ
ಹ್ಮ್ ಸುಮ್ನೆ ಹೋಲ್ ಬಿಡಪ್ಪಾ ಇದೇ ಬೇಕತ್ತ ಶ ಬಿಟ್ಟ್ ಇ ಅಂದ್ರೆ ಅಲ್ಲಿ ಏನೋ ಒಂದ್ ಮತ್ತೊಂದ ಏನೋ ಒಂದ್ ಆಗದಿತ್ತಂದ್ರ
ನಾ ನಾವ್ ಎತ್ತ ಫೋನ್ ಎತ್ತದ್ರಿಂದ ಏನಾರೆ ಒಂದ್ ಸಹಾಯ ಆತಿರ್ತೈತಿ ಏನಾರೇ ಆ
ಹಾ ಹಂಗೆ ಅನ್ಸಬಿಡ್ತೇ ರಾತ್ರಿ ನೋಡಲ್ಲ ರಾತ್ರಿ ಎರಡಕಚ್ಚರಿ ಬಿ ತಿನ ಮೂರಕಚ್ಚರ ಬಿ ಎತ್ತಿನಿ.
ಹಂಗಾಗಿ ನಾವ್ ರಾತ್ರಿ ಅ ಜಾಸ್ತಿ ಅಚ್ತೇನ ಹಗಲತ್ತ್ ಅಷ್ಟೇ
ಹ್ಮ್ ಹಚ್ಚಿರ ಅವರು ಅಗಳತೆ ಮದ ಅಂದಾಗ ಅವ್ರ ಹಚ್ಚ ಆದ ನಂತರ ನಿಂಗ ಹಾಕಿದ್ದಿದ ನ ಕಾಲ್ ಮಾಡ್ತೇನಂತೆ
ಹಾ ಮಾತಾಡ್ದೇನಾ ಅ ಹ ಅವ್ರ ನಾದ್ನಿನು ಆಬೇಕ್ ಅನಿಸ್ತದ ಉಮ್ಮಾ ಅತ್ಂದ್ರೆ ಅವರೇ ಇರ್ಬೋದು ಮೋಸ್ಟ್ಲಿ.
ಇಲ್ಲ ನಿಮ್ದು ರೆ ಅ ಅ ರೇಣುಕಾಅಕ್ ತ್ರಿವೇಣಿ ಅಕ್ಕ ಏನ್ ಅದರ ಅತ್ತಲ್ಲ ಅವರು ಬರ್ತ ಚನ್ನ
ಚೆ
ಹ ಅವರಿಗಿ ಪರಿಚಯ ಅಂತಂದ್ರು ಇನ್ನ ಎಕ್ ಇಕಡ್ದ ಹ್ಯಾಂಗ್ರೀ ಅಂತನಾನ ಆ ಕಡ್ದ ಪರಿಚಯ ಅದಾರಿ ಹಂಗಾಗಿ ಗೊತ್ತಾತಂದೆ ಹೌದ
ಚಲೋ ಆಯ್ತ ಹ್ಮ್ ಪ್ರವಾಸ ಎಂಗ್ ಚಲೋ ಆಯ್ತಾ.
ಹಾ ಚಲೋ ಆಯ್ತ್ ನೋಡು.
ಳಕ ಜಾಗ ಜಾಗ
ಜಾಗ ಏನು ಅಲ್ಲೇ ಗುಡಿ ಮುಂದೆ ಮುಕೊಂಡಿತಿದ್ವಿ.
ಹ ಅಂದ್ರೆ ಅದ್ ಬ ಜಳಕಕ ಅನುಕೂಲ ಹಿಂಗ ಬಟ್ಟೆ ಹಾ
ಅಲ್ಲಿ ಒಂದು ಹಿಡ್ದಿದೆ ಅಲ್ಲಿ ಒಂದಸ ರೂಮ್ ಟೈಪ್ ಅಲ್ಲಿ ಜಕ ಮಾಡಕ.
ಹ್ಮ್
ಅಲ್ಲೇ ಹೋಗ್ಸಂದ್ರ ಮುಂಜೆನೇ ಜಸ್ಟ್ ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕೊಂಡ್ ಬರಕ್ ಅಷ್ಟ್ ಟೇ ಹೋಗಿ ಫ್ರೆಶ್ಅಪ್ ಆಗಿ ಡ್ರೆಸ್ ಹಾಕೊಂಡು ಬಂದೇ ಒಂದು ಗುಡಿ ಮುಂದೆ ಕುತಿಸಿಂದ ರೆಡಿ ಆಗಿವಿ. ಅಂದ ಅಲ್ಲಿ ಬಟ್ಟೆ ಹಾಕೊಂಡ್ ಬಂದಿದ್ವಿ ಬಂದ ಬಟ್ಟಿ ಹಾಕೊಂಡು ಇಲ್ಲಿ ಗುಡ ಮುಂದ ಬಂದಸಿದ ತೆಲೆ ಇಕ್ಕೊಂಡು ಹ ರೆಡಿಯಾಗಿ
ಅದೊಂತರ ಹೊಸಾ ತರ ಅನುಭವ ಕೊಡತ್ತ.
ಹ ಹೋ ನಾ ಅಂದ್ರೆ ಎರಡ್ ಮೂರ್ ಸರಿ ಹೋಗಿದ್ದ್ ಹಿಂದ್ ಎರಡ್ ಮೂರ್ ಸರಿ ಪ್ರತಿ ಸರಿ ಹೋದಾಗ ಬಿ ರೂಮ್ ಹಿಡ್ದ ಆ ರೂಮ್ನಾಗ ಎಲ್ಲಾ ಮಾಡ್ ರಕೊಂಡ್ ಹೋಗಿ ಬರ್ತಿದ್ವಿ. ಇದು ಫಸ್ಟ್ ಟೈಮ್ ನ ಅಲ್ಲೇ ಗುಡಿ ಮುಂದ ಕುತ ರೆಡಿಯಾಗಿದ್ವಿ.
ಹಾ ಎಲ್ಲಾ ತರ ಇರ್ಬೇಕ್ ತೋಕ್ಕ ಅನುಭವಗಳು.
ಅದಿಕ್ಕೆ ಅದಿಕ್ಕೆ.
ಹ್ಮ್ ಚಲೋ ಆಯತ ಅಂನಂಗಾಯ್ತಲ್ಲ ದರ್ಶನ
ಅ
ನಮಗೇ ಆದಂಗಾತೈತ್ ನೋ
ಹಾ ಹೆಂಗಯ್ತು ಹೆಂಗ್ ಬಿಡ್ತ ಹೊರ್ಟ ಹೋಗ್ ಬಂದೆವು.
ಆ ಟೈಪ್ ಹೋದ್ರೆ ಒಂಥರಾ ಎಲ್ಲಾ ಖುಷಿ ಇರ್ತಕ್ಕ
ಹಾ
ಈಗ ನಮ್ಮ ಕುಟುಂಬದಸ್ಥರ ಜೊತೆ ಹೋದ್ರೆ ಅಷ್ಟೊಂದ ಇದು ಆಗಲ್ಲ ಹಿಂಗ ನಾವ್ ನ ಓತಿರ್ತಿವಲ್ಲಾ
ಹಾ ಅವಾಗ ಚಂದ್ ಅನಿಸಸ್ತದ
ಹ್ಮ ಹ್ಮ
ತಪ್ನಗಳು ಕಡದಿಂದ ಒಂದ್ ಎರಡ್ ಮೂರ್ ಮಂದಿ ಮಂದಿರು
ಹ್ಮ್
ನಿಮ ತಂಗಿ ಹೋಗಬಕ್ಕೆ ಅವಕ ಆ ಹೇಳಲ್ಲ
ಹಾ
ಆ ಕಿತ್ ಆ ಕಿ ಸ್ವಪ್ನಂ ತಂಗಿ ಅಂತ ಮತ್ತೆ ಮತ್ತ ಯಾರಾರ ಬಂದಿರ ಪ ನ ಇಬ್ಬರು ಮಂದಿ ಚಿನ್ನಿ ಅಂತೆ ಹೋಗ್ಕಿ
ಹಾ ಅವ್ರ ಮನೆ ಬಲ್ಲನಕ್ಕಿ ಹ್ಮ್
ಚಿನ್ನಿದ ಗೊತ್ತಾ ಹ ಬಿಡ ನಂಗೆ ಅಲ್ಲಿ ಒಂತರ ಹೋಗಿದ್ರ ಎಲ್ಲಾ ಬರ್ತ ಚಾದ್ರ ಅವ್ರ ತಂಗಿ ಹೇಳು ನೋಡಿತಿಲ್ಲಾ
ಹಾ
ಹ ಮಾತಾಡಿ ಇದ್ ಬಿಟ್ಟು ಬಂದ್ವಿ ಹೆಯಾಂಗ ಇದ್ದು ಹೆ್ಯಾಂಗ್ ಮಾಡ್ದ ಹೆಂಗ್ ಬಂದ ಗೊತ್ತಿಲ್ಲ ಒಟ್ಟ
ಹ ಒಟ್ ಪ್ರಯಾಣ ಎಲ್ಲ ಚಲೋ ಆಯ್ತಲ್ಲ ಹೋಗ ಕರೆ ಏನತ ತೊಂದರೆ ಆಲ್ಲ ಹ್ಮ್ ಚಲೋ ಆಯ್ತು ದೇವ್ರಗ್ ಹೋಗಕ್ರ ಏನ್ ಅಡಚಣೆ ಆಗಲ್ತ್ಕ ಎಲ್ಲಾ ಚಲೋನೇ ಆಗ್ತ
ಹ್ಮ್ ಎರಡ್ ಸರಿ ಹೋಗಿ ನೀ ಮಂಕ್ಷತೆ ಸಿಗ್ಲಲಿ ನಮ್ಗ
ಹ ಈ ಸರ್ ಈಗ ತೋಳಲಾ
ಇಲ್ಲ ಇದೇ ಸರಿ ಹೋಗಿವಿ ಏನ್ ಮಾಡೀವ ಫಸ್ಟಗ ಹೋಗಿ ಕ್ಷಮ ಮಾಡಾವಿ ಶಮ ಮಾಡಿ ಬೇರೆ ಒಂದಂದು ಗುಡಿಗೆಲ್ಲ ಹೋಗಿ ಶಮ ಮಾಡಿದೆ ಆದರೆ ಶಮ ಮಾಡಿ ಮತ್ ಹೊಳ ಅಲ್ಲೇ ಪ್ರಸಾದ ಪ್ರಸಾದ್ ಮಾಡಕಂತ ತಕ್ಷಣ ಹೊಳೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿವಿ
ಹ್ಮ
ಅಲ್ಲಿ ಹೋಗಿ ಮಂತ್ರಾಕ್ಷತೆ ತಗೋದ ಅಲ್ಲಿ ಟೈಮ್ ಅಲ್ಲ ಅಂತ ಮಾತ ಹೊಳ ಬಂದೆವು
ಹ ಆಯ್ತಾಕ ಮತ್ತ ಚಲೆ
ಹಾ ಆಯ್ತಾಯಯ್ತು
ಹ